ಹಾ ನಮಸ್ಕಾರ ಹೇಗಿದ್ದೀರಾ
ನಾವು ತುಂಬಾ ಚೆನ್ನಾಗಿದ್ದೀವಿ ನೀವ್ ಹೇಗ
ನಿನ್ನ ಗಂಟಲಿಗೆ ಏನೋ ಆಗಿದೆ ಕಿಚ್ ಕಿಚ್ ಏನೋ ನಮಗೆ ಬೇರೆ ರೀತಿ ಕೇಳಿಸುತ್ತಿದೆ
ಇಲ್ಲ ಹೆಂಗೆ ಇವಾಗ
ಅಲ್ಲಾ ನಿಮ್ಮ ಧ್ವನಿ ಸರಿ ಇದೆ ಆದರೆ ಏನೋ ನಿಮ್ಮ ಮು ಹಿಂದೆ ಮಾತನಾಡವಾಗ ಬೇರೆ ಶಬ್ದ ನಿ ನಿಮ್ಮ ಗಂಟಲಲ್ಲಿ ಈಗ ಬೇರೆ ಆಗಿದೆ
ಹಂಗೇನಿಲ್ಲ ಗೆಳತಿ ಹೇಳು ಹೇಗಿದೀಯ
ನಿನಗೆ ಹೇಗೆ ಗೊತ್ತು ನಾನು ನಿಿನಗೆಗೆಳತಿ ಅಂತ
ಗೊತ್ತು ನಿನ್ನ ಧ್ವನಿ ಕೇಳಿದರೆ ನನಗೆ ನಿನ್ನ ಜೊತೆ
ಹ ಅಯ್ಯೋ ನಾನು ನಿಮ್ಮ ಮಾತು ಕೇಳಿದ್ದನ್ಯಳಡೇ
ಅದಕ್ಕಾಗಿ ನಾನು ಮನಸ್ಫೂರ್ತಿಯಿಂದ ನಿನ್ನನ್ನು ಬೆಳತಿಿ ಎಂದು ಕರೆಯುತ್ತಿದ್ದೆ
ಈ ಮಾತುಗಳನ್ನ ಕೇಳಿ ನನಗೆ ವಾರದ ಪೂರ್ತಿ ನನಗೆ ಊಟ ಊಟವೇ ಹೋಗುವುದಿಲ್ಲ ಗಂಟಲೊಳಗೆ ಗೊತ್ತಾ ಅಷ್ಟು ತುಂಬೋಯ್ತು ಹೊಟ್ಟೆ
ಹೌದಾ ಏನ ಮಾಡಿದೀವಿ ಏನ್ ಭೋಜನ ಮಾಡಿದೀಯಾ
ನನಗೆ ಭೋಜನ ಮಾಡಲು ನಾನು ಮಾಡಬೇಕಂತ ಇದ್ದೆ ಭೋಜನ ಅದೇ ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಭೋಜನ ಮಾಡುವಂತಹ ಅಂತಾನೆ ಅನ್ಸ್ತಿಲ್ಲಾ ನನಗೆ ನಿಮ್ಮ ಮಾತುಗಳೇ ಹೊಟ್ಟೆ ತುಂಬೋಗಿದೆ ನನಗೆ
ತುಂಬಾ ಸಂತೋಷ ಆಗುತ್ತಿದೆ ನಿಮ್ಮ ಮಾತಿಗೆ ಆದ್ರೆ ನೀವು ಆಹಾರ ಸೇವಿಸಿ ಅದು ಆರೋಗ್ಯಕ್ಕೆ
ಇರ್ಲಿ ನೀವು ನನ್ನ ಆರೋಗ್ಯ ಬಗ್ಗೆ ಚಿಂತೆ ಮಾಡ್ತಿದ್ದೀರಲ್ಲಾ ನನಗೆ ತುಂಬಾ ಸಂತೋಷ ಆಗ್ತಿದೆ ನನ್ನ ಬಗ್ಗೆನ ಒಬ್ಬರು ಆಲೋಚನೆ ಮಾಡೋರು ಇದಾರ ಅಂತ ನನಗೆ ಯಾರು ಇಲ್ಲ ನನ್ನ ಪ್ರಿಯ ಯಾರನ್ನುೂ ಪ್ರೀತಿಸಿಲ್ಲ ಅದಕ್ಕಾಗಿ ನನ್ನನ್ನು ಯಾರು ಕೇಳುವುದಿಲ್ಲ ಹೇಗೆ ಹಿಂಗಿದೀಯ ಹಾಗಿದ್ದೀಯ ಅಂತ ನೀವು ಕೇಳಿದ ನೋಡಿದರೆ ನನಗೂ ಒಂದ ಯಾರು ಇಲ್ಲ ಅನ್ನುವ ಬಾಧೇನ ಒಟ್ಟೋಗಿದೆ ಗೊತ್ತಾ
ಹೌದಾ ಆದರೂ ನೀನು ಸಮಯಕ್ಕೆ ಸರಿಯಾಗಿ ಆರೋಗ್ಯ ಆಹಾರ ಸೇವಿಸಬೇಕು ಗೆಳತಿ ನಿನ್ನ ಆರೋಗ್ಯ ತುಂಬಾ ಮುಖ್ಯ
ನೀವು ಯಾಕೆ ಒಂದ್ ದೊಡ್ಡ ಬೇರೆ ಯಾರೋ ಸ್ನೇಹಿತೆ ಮಾತಾಡ್ದಂಗ ಮಾತಾಡ್ತಿಲ್ಲ ನೀವು ನನಗೆ ಗೊತ್ತಿಲ್ಲದವರು ಮಾತಾಡಿದಂಗೆ ನೀವು ಆಹಾರ ಸೇವನೆ ಮಾಡಬೇಕು ಹಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯಾಕೆ ಹೇಳುತ್ತಿದ್ದೀರಾ ನೀವು ಸ್ವಲ್ಪ ಚೆನ್ನಾಗಿ ಮಾತಾಡಿ ನೀವು
ಅಂಗೇನಿಲ್ಲ ಹೇಳು
ಏನು ಹೇಳುವುದು ಹಂಗೆ ನನಗೆ ಹೇಳುವಂತ ಕೇಳಿದರೆ ನಾನು ನನ್ನ ಕರೆಯನ್ನು ನಾನು ಮುಚ್ಚಿಡ್ತೀನಿ ನೋಡಿ
ಹಂಗ ಮಾಡಬೇಡ ಗೆಳತಿ ಹೇಳು
ಆಯ್ತು ನಲ್ಲಿ ಇಷ್ಟವಾದ ಸಾಕು ಪ್ರಾಣಿ ಯಾವುದು
ಏನ್ ಮಾಡ್ತಿದಿಯಾ
ಕೇಳುತ್ತಿಲ್ವಾ ನನ್ನ ಧ್ವನಿ
ನಿನ್ನ ಧ್ವನಿ ಕೇಳಿಸ್
ನಿಮಗೆ ಇಷ್ಟವಾದ ಕೇಳಸ್ ತಿಸದಿಯೇ ನಿನಗೆ ಇಷ್ಟವಾದ ಸಾಕು ಪ್ರಾಣಿ ಯಾವುದು ದೆಂದು ತಿಳಿದುಕೊಳ್ಳಬಹುದ ನಾನು
ಅದು ಇಷ್ಟ ಆಗಲ್ಲ ನನ್ನಗೆ ಹಸು ಇಷ್ಟ
ಹಸು ಇಷ್ಟನಾ ಯಾಕೆ ಅದಕ್ಕೆ ನೀನ್ ನೀವು ಯಾವಾಗಾವಾಗ ಗೋವಿನ ಸೇವೆ ಮಾಡುತ್ತೀರಾ ಅಂತ ನಿಮ್ಮ ಅಮ್ಮನವರು ಹೇಳಿದರು ನನಗೆ
ಹ ಯಾಕಂದ್ರೆ ನಮ್ಮ ಮನೇೆಯಲ್ಲಿ ಇದೆಯ ಅಲ್ಲಾ ಅದಕ್ಕೆ
ನಿಮ್ಮ ಮನಲ್ಲಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ
ಹೌದು
ಹೌದು ನಿಮ್ಮ ಮನೆಯಲ್ಲಿ ಹಳ್ಳಿಗಳು ಇರ್ತಾವಲ್ವಾ ಗೋಡೆಯ ಮೇಲೆ ಅವು ಇರ್ತದಂತ ಅದು ಇಷ್ಟ ಇಷ್ಟಾನ ನಿಮ್ಗೆ ಸೊಳ್ಳೆಗಳು ಇಷ್ಟನ ನಿಮ್ಗೆ ಜಿರುಳೆಗಳು ಇಷ್ಟನಾ
ಇಷ್ಟಇಲ್ಲಾ
ಅಂದ್ರೆ ಕಾಣ್ಸೋ ಇಷ್ಟನಾ
ಇಲ್ಲ ಇಲ್ಲ ಗೆಳತಿ ನಂಗೆ ಬರಿ ಹಸು ಮಾತ್ರ ಇಷ್ಟ
ಹಸು ಮಾತ್ರ ಇಷ್ಟ ಯಾಕೆ ಇಷ್ಟ
ಯಾಕೆ ಅಂದರೆ ಗೊತ್ತಿಲ್ಲ ನನಗೆ ತುಂಬಾ ಇಷ್ಟ ಅಷ್ಟೆ
ಆಯ್ತು ಸರಿ ಬಿಡಿ ನನಗೆ ನಾಯಿ ಅಂದ್ರೆ ಇಷ್ಟ ಆದ್ರೂ ನನ್ಗ ಅದಕ್ಕೆ ಅದಕ್ ಬೊಚ್ಚಿದ್ರೆ ಇಷ್ಟ ಆಗಲ್ಲ
ಯಾಕೆ ಹಂಗೆ
ಯಾಕೋ ಗೊತ್ತಿಲ್ಲ ಅದ್ರ ಮೇಲೆ ಇರೋದೆಲ್ಲಾ ಕೆಳಗಡೆಗೆ ಬಿದ್ರೆ ನನ್ಗೆ ಅನ್ನ ತಿಂದಾಗ ಊಟ ಮಾಡ್ದಾಗ ನನ್ಗೆ ಊಟಾನೇ ಹೋಗಲ್ಲ ಅದೇ ನೆನಪ್ ಬರ್ತ ನನಗೆ ಅದೆಲ್ಲ ಆದ್ರ ಒಂದ ಸಿಕ್ಕಾಗಿಬಿಟ್ಟರೆ ನನ್ ಮತ್ತೆದ್ ಊಟನೇ ತಿನ್ನಕ್ ಮನ್ಸ ಬರಲ್ಲ ಗೊತ್ತ ಗೊತ್ತಾ ಸರಿ ನಿಮಗೆ ಇರಿ ಒಂದು ನಿಮ್ಮ ಪ್ರಶ್ನೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕೆಂದುಕೊಂಡಿದ್ದೇನೆ
ಹ್ಮ ಹ್ಮ್ ಕೇಳಿ
ನಿಮಗೆ ಆಕಾಶ ಅಂದ್ರೆ ತುಂಬಾ ಇಷ್ಟಾನ
ಹ್ಮ್ ಇಷ್ಟ ಇಲ್ಲ ಓಕೆ ಯಾಕೆ
ಯಾ ಇಷ್ಟ ಇಲ್ವಾ ನಿಮ್ಗೆ
ಇಷ್ಟ ಇಷ್ಟ
ಮತ್ತ್ ನೀವ್ಯಾಗ ಬದುಕಿದಿರ ಸತೊಗಿ
ಇಷ್ಟ ಇಲ್ಲ ಅಂತ ಹೇಳಿದ್ರು ಫಸ್ಟ್ ಮತ್ತೆ ಇಷ್ಟ ಅಂತ ಹೇಳಿ ನಂಗೇನು ಕಿವಿ ಇಲ್ಲಾ ಅನ್ಕೊಂಡ್ರ
ಇದೆ ಅಂತ ಗೊತ್ತು ಅದಕ್ಕೆಲ್ಲ ಮಾತಾಡ್ತಿರೋದು
ಹ್ಮ ಮೊದ್ಲು ಇಲ್ಲಾ ಈಗ ಇದೆ ಅನ್ಬೇಡಿ ಒಂದೇ ಮಾತಾಕಿರ್ಬೇಕು ಯಾವಾಗ ಮಾತಾಡುದ್ರುನು
ಹ್ಮ್ ನನಗೆ ಇಷ್ಟ ಆಕಾಶ ಅಂದ್ರೆ
ಇಷ್ಟ ಇವತ್ತಂತೂ ಆಕಾಶ ನೋಡಕ್ ತುಂಬಾ ಸುಂದರವಾಗಿ ಕಾಣ್ತಿತ್ತಲ್ಲ
ಹೌದು ನಿಮ್ಮಷ್ಟೇ ಸುಂದರವಾಗಿದೆ
ಅಯ್ಯೋ ನೀವು ನನಗೆ ಆತರ ಹೋಲಿಕೆ ಮಾಡಿ ಗಳಿದರೆ ನಾನು ಮರದಿಂದ ಬೆಳಗೆ ಬಿದ್ದು ಸಾಯುತ್ತೇನೆ
ಹಗೆ ಮಾಡ್ಬೇಡಂಗಗೆ
ಮತ್ತೆ ನೀವು ನ ನೀವು ನನ್ನನ್ನು ಒಗ ಬಂದರೆ ನನ್ನ ಮಾತುಗಳು ಎಲ್ಲ ಮುಗ ಮೇಲೆ ಕೊನೆಯಲ್ಲಿ ನನ್ನನ್ನು ಒಂದು ಎರಡು ನಿಮಿಷ ಹೋಗಲಿದರೆ ಸಾಕು ನಾನ ಅದನ್ನು ಏನದು ಇಟ್ಕೊಂಡು ನ ಅದನ್ನ ನೋಡಿ ನೋಡಿ ಅವ ರಾತ್ರಿ ನಿದ್ದೆ ಕೂಡ ಮಾಡಿದ್ರೆ ಕೇಳ್ಸ್ಕೊಂಡ್ ಕೊಂಡ ನಾನೇ ಸತೋಗತೀನಿ
ಓ ಸರಿ ಸರಿ ಹಂಗ ಮಾಡ್ಬೇಡ ಗೆಳತಿ ಸಾಯ್ಬೇಡ ಇಲ್ಲ ಇಲ್ಲ ಸಾಯ್ಬೇಡ
ಸರಿ ನಾವೇನ್ ಮಾತಾಡ್ತಿದ್ವಿ ಆಕಾಶ ಬಗ್ಗೆ ತಾನೆ ಮತ್ತ ಯಾಕೆ ನೀವೆಲ್ಲಿ ಹೋಗ್ಬಿಟ್ರಿ ನಿಮ್ಗೆ ಬುದ ದಿನೇ ಇಲ್ಲ ಹ್ಮ್ ಸರಿ ಸರಿ ಇವತ್ತು ನೀಲಿ ಬಣ್ಣದ ಆಕಾಶದಲ್ಲಿರುವಂತಹ ಬಿಳಿ ಮೋಡಗಳನ್ನು ನೋಡದ
ಹಾ ನೋಡ್ದೆ ಅದ್ರಲ್ಲಿ ನಕ್ಷತ್ರ ನೋಡ್ದ ನೀನು
ಹ್ಮ ನನ್ನಿಗೆ ಮೇ ನಿನಗೆ ಹುಚ್ಚು ನಾನು ಕೇಳಿದ್ದೇನೆ ಆಕಾಶದಲ್ಲಿರುವಂತಹ ಬಿಲಿ ಮೋಡಗಳಲ್ಲಿ
ನೀಲಿ ನೀಲಿ ಬಣ್ಣದಲ್ಲಿ ಬಿಳ ಮೋಡಗಳು ಬಂದಾಗ ರಾತ್ರಿ ಆಗಿರಲ್ಲ ಅವಾಗ ನಕ್ಷತ್ರ ಕಾಣಲ್ಲ ನಿನಗೆ ಅದು ರಾತ್ರಿ ಅಲ್ಲ ಹಗ್ಲು
ಓ ನಾನು ಇನ್ನನ್ನು ಟೆಸ್ಟ್ ಮಾಡ್ದೇನು ಅಷ್ಟೆ
ಹೌದ ನೀವೇನು ಅಲ್ಲ ನೀವು ನೋಡಿ ನೀಲಿ ಬಣ್ಣದಲ್ಲಿ ನೀಲಿ ಬಣ್ಣದ ಆಕಾಶದಲ್ಲಿ ಬಿಳಿ ಮೋಡಗಳು ಕಾಣಿಸಾ ಅಂತಂದ್ರೆ ನಕ್ಷತ್ರಗಳು ಕಾಣ ಕಾಣಿಸುದು ಅಂತ ಹೇಳ್ತೀವ್ಯಾಾ ನಿಂಗ ಎಷ್ಟು ಹುಚ್ಚಿರಬೇಕು
ಇಲ್ಲಲ್ಲ ನಂಗ ಹುಚ್ಚಿಲ್ಲ ನಿನ್ನಷ್ಟು ಹುಚ್ ನನಗ ಇಲ್ಲ
ಹ ನನ್ನನ್ನೇ ಹೋಯ್ತೀರ ನೀವ್ ನಿಧಾನವಾಗಿ ನಕಂಡ್ ನಕಂಡ್ ಬದ್ಬಿಡ್ತೀರಲ್ಲಾ ಎಲ್ಲಾರ್ನು
ಇಲ್ಲ ಇಲ್ಲ ನಾ ಹಂಗ ಮಾಡೋದಿಲ್ಲ ನಿಮ ತರ ನಾನ್ ಯಾಕ ಹಂಗ ಮಾಡ್ಲಿ ಹೇಳಿ
ಅಂತಾನ
ಇಲ್ಲ ಇಲ್ಲ ಆ ತರ ಅರ್ಥದಲ್ಲಿ ನಾನನ್ ಹೇಳ್ತೀನಿ
ನೀವ್ ಹೇಳದ ಇದೆಲ್ಲ ಒಂಂತರ ವೆಟ್ಕಾರ ಮಾಡ್ದಂಗ ಇದೆ ಸ್ವಲ್ಪ ನೋಡ್ಕೊಂಡ್ ಮಾತಾಡಿ ಚಾಕೋಲ್ಕಯ್ದ್ ಬಿಡ್ತೀಿ ನಿಮ್ ಬಾಯಿನ
ಹಂಗಮ ಪೇಡಿ ಗೆಳತೀನಿ ನನ್ನ ಪ್ರೀತಿಯ ಗೆಳತಿದ್ದಾನೆ
ಮತ್ತ ಇಲ್ಲ್ಮ ಹುಣಚೆಕಾಯಿ ಬದ್ನಕಾಯಿ ಏನು ಇಲ್ಲ
ಅವೆಲ್ಲ ನನ್ ಬೇಡ ನೀನೇ ಇ
ಸರಿ ನನ್ ಏನ್ ಮಾತಾಡ್ತ ೀಿ ನೀ್ ಏನಕ್ ಹೋಗ್ತಿದ್ದೀರಾ ನನಗ್ ಸುಮ್ನೆ ಕೋಪ ತರಿಸತಿದ್ದೀ ನೀವು ನಾನನ್ ಕೇಳೋದ ಸ್ವಲ್ಪ ಗಮನ ಐತಿ ಕೇಳಿ.
ಹಾ ಹೇಳಿ.
ಬೆಳಿಗ್ಗೆ ಸೂರ್ಯೋದಯ ಆದಾಗ ನೀ ಸೂರ್ಯನ್ ನೋಡಿದ್ರ ಸೇಲ್ವಾ
ನೋಡುದು
ಯಾವ ಬಣ್ಣ ಇತ್ತು
ಕೆಂಪು ಬಣ್ಣ ಆರೆಂಜ್ ಆರೆಂಜ್ ಬಣ್ಣ ಕೇಸರಿ ಬಣ್ಣ
ನೀವು ಯಾಕೆ ಆಂಗ್ಲ ಭಾಷೆಯನ್ನು ತುಂಬಾ ಬೆಳಸುತ್ತಿದ್ದೀರಾ ಸ್ವಲ್ಪ ನೋಡಿಕೊಂಡ್ ಮಾತಾಡಿ
ಹ್ಮ್ ಸರಿಗಡತಿ ನಿಮ್ಮಷ್ಟು ಬುದ್ಧಿ ಇಲ್ಲಲ್ಲ ನನ್ಗೆ ಅದಕ್ಕೆ ಏನ್ ಮಾಡ್ತ
ನೀವು ನನ್ನ ಹೊಗಳುತ್ತಿದ್ದ ರೋ ಬೈಯುತ್ತಿದ್ದಿರೋ ನನಗೆ ಅರ್ಥವಾಗ್ತಿಲ್ಲ ಗೊತ್ತಾ ನೀವು ಹೇಳೋ ಮಾತುಗಳಿಗೆ ನನಗೆ ಹಳು ಬರ್ತಿದೆ.
ನೀವ್ ಹೆಂಗ್ ಸ್ವೀಕರ್ಸಿದ್ರೆ ಹಂಗೆ. ಹ
ಹಾ ಸಂಜೆ ನಾನ್ ಹೇಳ್ತೀನಿ ನೋಡಿ ನೀವ್ ಹೇಳಿದ್ದು ತಪ್ಪು ಉತ್ತರ. ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಕೆಂಪು ಬಣ್ಣ ಇರುತ್ತೆ. ಮತ್ತೆ ಕಿತ್ತಲೆ ಬಣ್ಣ ಕೂಡ ಇರು ಮತ್ತೆ ಮತ್ತೆ ಗುಲಾಬಿ ಬಣ್ಣಗಳಿಂದ ಆಕಾಶ ಕಂಗೋಲಿಸುತ್ತೆ ಗೊತ್ತಾ. ಹೌದು ನೀನ್ ಎನ್ ನೀವೇನ್ ಹೇಳ್ತೀರಾ ಅಲ್ಲಾ ನೀ ನೀವೇನ್ ಹೇಳ್ತೀರಾ ನೋಡಿ ಏ ಯಾವ್ ಬಣ್ಣ ಐ ಇತ್ತು ಅಂತ ಕೆಂಪು ಬಣ್ಣ ಇರತ್ತ ಅಂತ ಹೇಳ್ತಿದೀರ ನೀವು ಏನು ನೋಡೋದಿಲ್ವಾ ಪ್ರಪಂಚವನ್ನು. ಈ ಸ್ ಈ ಸ್ವರ್ಗದಂತಹ ಪ್ರಪಂಚವನ್ನು ಈ ಪರಿಸರವನ್ನು ನೋಡಿ ಆಸ್ವಾದನೆ ಮಾಡಿ ಕಣ್ಣುಗಳಲ್ಲಿ ತುಂಬಿಕೊಳ್ಳಿರಿ.
ಸರಿ ಗೆಳತಿ ಇನ್ನ ಮೇಲೆ ನೀನ್ ಹೇಳಿದೀಯಲ್ಲಾ ಹಂಗೆ ಮಾಡ್ತೀ
ಹಾ ರಾತ್ರಿ ಹೊತ್ತ್ ಎನ್ ನೋಡ್ತೀರಾ ಅಕಾಶ ದಲ್ ನೀವು. ಇವಾಗ ಹೇಳಿ ಅದನ್ನ ಅವಾಗ ಹೇಳಿದಿರಲ್ವಾ.
ಏನ್ ಹೇಳ್ದೆ ನೀನ್ ಇವಾಗ.
ರಾತ್ರಿ ಆಕಾಶ್ ಏನ್ ನೋಡ್ತೀರಾ ನೀವು ಏನೇನಿರುತ್ತೆ. ನೀವ್ ಯಾವ್ ಲೋಕದಲ್ಲಿ ಇದ್ದೀರಾ ನೀವ್ ಇನ್ನುೂ. ಸ್ವಲ್ಪ ಕಿಟಕಿಯನ್ನು ತೆಗೆದು ನೀವು ಆಕಾಶವನ್ನು ನೋಡಿ ಈಗಲಾದ
ಬರೆ ಆಕಾಶ ಇದೆ ಮೋಡ ಇದೆ ನೀಲಿ ಬಣ್ಣದಿಂದ ತುಂಬಿದೆ ಆಕಾಶ.
ಅಯ್ಯೋ ಯಾಕೆ ಯಾಕೆ ನಿಮ್ ನಿಜಜ ನಿಮ್ಮ ನಿಮ್ ಹತ್ರ ಮಾತಾಡೋಕ್ಕಾಗ್ತಿಲ್ಲ ನಾನ್ ಏನ್ ಕೇಳಿದ್ ನಿಮ್ಮನ್ನ ರಾತ್ರಿ ಸಮಯದಲ್ಲಿ ಏನ್ ಕಾಣುತ್ತೆ ಅಂದ್ರೆ ನೀಲಿ ಬಣ್ಣ ಕಾಣುತ್ತೆ ಅಂತ ಹೇಳ್ತಿ
ಅದೇ ಕಾಣ್ತಿದೆ ನೋಡುಬೆ
ಹ್ಮ್ ರಾತ್ರಿ ಸಮಯದಲ್ಲಿ. ನಾನು ಇರೋದು ಕರ್ನಾಟಕದಲ್ಲೆ ಹ್ಮ ಅ ನಿಮ್ಗೇನ್ ನಿಮಗ್ನ್ ಹುಚ್ಚ ಅನ್ಕೋತಿನಿ ನಾನ್ ಏನ್ ಕೇಳಿದ್ರೆ ನೀವ್ ಏನ ಹೇಳ್ತಿದೀರಾ ನ ನಾನು ಹಗಲೊತ್ತು ಏನಾಗುತ್ತೆ ಅಂತ ಕೇಳಿದಾಗ ನಕ್ಷತ್ರಗಳು ಕಾಣಸುತ್ತೆ ಅಂತೀರಾ ರಾತ್ರಿ ಹೊ ಮತ್ತೆ ಏನಾಗ್ತಿದೆ ಅಂತ ಕೇಳ್ದಾಗ ನೀಲಿ ಬಣ್ಣ ಮೋಡಗಳ್ ಇದವಂತೆ ಯಾವ್ ಲೋಕ್ದಲ್ ಯಾವ್ ಪ್ರಪಂಚದಲ್ಲಿ ಬದುಕ್ತಿರ ನನ್ಗ ಅರ್ಥ ಆಗ್ತ ನೀವೇನ ನೀವು ಮಾತಾಡ್ತಿರೋದು ನಿಮ್ ಜೊತೆ ಮಾತಾಡಕ್ ನನ್ಗೆ ಇಷ್ಟ ಆಗ್ತಿಲ್ಲ ನೋಡಿ ನೀವೆಲ್ಲ ತಪ್ಪ ತಪ್ಪು ಉತ್ತರ ಕೊಡ್ತಿದ್ದೀರ ನನಗೆ. ಹಾಗಗೆ
ನೀನಿಂಗ್ ಬೈ ಬೆಡ ಗಳತಿ ನಂಗ್ ತುಂಬಾ ಬೇಜಾರಾ
ಬೇಜಾರ್ ಮಾಡ್ಕೊ ಮತ್ತ್ ನೀನ್ ಹೇಳೊದ್ ಸರಿ ಇದ್ಯಾ. ಯಾವ ಲೋಕದಲ್ಲಿ ಯಾವ್ ಲೋಕದಲ್ಲಿ ಕಾಣ್ ನಿನ್ಗೆ ರಾತ್ರಿ ಹೊತ್ತು ಬಿಳಿ ಮತ್ತೆ ನೀಲಿ ಬಣ್ಣದ ಮೋಡಗಳು ಮತ್ತೆ. ಹಗ್ಲೊತ್ತು ನಕ್ಷತ್ರಗಳು.
ಸರಿ ಹೇಳತಿ ಇನ್ನಷ್ಟು ಬುದ್ದಿನ ನನಗೆ ಇಲ್ಲಲ್ಲ ಧನ್ಯವಾದ ನಿನ್ನ ಜೊತೆ ಮಾತಾಡಿ ನಂಗೆ ತುಂಬಾ ಸಂತೋಷ ಆಗಿತ್ತು. ಹ
ಅತ ಸ